ತ್ತೋ ಹ್ಮ್ ಆರಾಮ ಆರಾಮ್ ಅದೀರ ಹೂ ಮೇಡಂ ಹೇ ಆರಾಮ್ ನೀನು.
ಯಾ ದಿನ ನೋಡೇ.
ಹೇ ನಾಷ್ಟ ಮಾಡ್ದ. ಹ್ಮ್ ನಮ್ದು ಆಯ್ತು ಏನ್ ಮಾಡಿದ್ರೀ ನಾಷ್ಟ ಅಕ್ಕ.
ಪೂರಿಸಾಗು
ಹೂರಿ ಸಾಗು
ಹ್ಮ
ತೆಣ್ಣುಗೀಸು ಜಾಸ್ತಿ ತಿನ್ಬೇಡ.
ಹ್ಮ್ ಏಮ ಎರಡು ಮೂರು ತಿಂಡಿ ಮೂರು ತಿನ್ನಕ್ ಕೋರುಗ್ಬೇಡಿ.
ಆಗ್ಲಿ ಸ್ವಲ್ಪ ಕಮ್ಮಿ ತಿನ್ಬೇಕು.
ಹ್ಮ್ ಜಾಸ್ತಿ ತಿಂದಿಲ್ಲ ಮೂರ ತಿಂದ್ವಿ ನಾವು ತಿನ್ನಾಕು.
ಕಮ್ಮೂರ್ ಇದ್ದಂಗ ಇರ್ತಾವ ಒಂತರ ಕಮ್ಮೂರ್ ಇದ್ದಂಗ ಆಗಿರ್ತಾವ.
ಹ್ಮ ಇನ್ನೇನು ಆಯಿಲ್ ಹಿಡಿದಂಗ ಜಾಸ್ತಿ ತಿಂದ್ರೆ. ವಡೆ ತಿಂದ್ವಿ. ಮತ್ತೇನಂತಿ
ಹೇಳ್ಬೇಕು ನೀನ್.
ಏನ್ ಮಾಡಾಕತ್ತೀ.
ಏನೆಲ್ಲಾ ಖಾಲಿ.
ಹ್ಮ್ ಹೇ ವೋಟು ಕ್ರೋಶರ್ಟ್ ವರ್ಕ್ಏನು. ಅಂದ್ರ ಅವನ ಅವೇಏನು ಬೇರೆ ಬೇರೆ ಇರ್ತಾವಂತಲ್ಲ -
ಯಾವು ಹಾ ಹೌದು ಜಗ್ಗಿರ್ತವು.
ನಾನ್ ಅದು ಕಲಿಯಾ ಕತ್ತಿದ್ನೆಲ್ಲ ಈಗ ಅದು ದಾರ ಬಾಳ ತಳ್ಳಗೈತಿ.
ಅಯ್ ಕಾಂಚಿ ಕಾಂಚಿನ ಅದಲ್ಲ ಅವ್ರ ಅಕ್ಕ ತರ ಬೆಂಗಳೂರ್ನ್ಯಾಗ ತರ್ಸಿದ್ಲು ಬಾರಿ ಬಾರಿ ಡಪ್ಪ ಬರ್ತದೆ ಅದು ಬಾರಿ ಇರತ್ತ ಅದರಿಂದ ಅಂಗಿ ಎಲ್ಲಾ ಹಾಕೋಬಹುದು ಅಂಗಿ ಟಾಪ್ಗಳು ಎಲ್ಲಾ ಹಾಕೋಬಹುದು. ಹ್ಮ ಅದ ನಾನ್ .
ಹ್ಮ್ ಅಷ್ಟ.
ಅದ ಕಲ್ತಿದ್ದೆ ನೀನ್ನೆ ಒಂದ್ ಹೂ ಹಾಕಿದ್ನ ಅಂತ ಹೇಳಿದ್ನ. ಇವತ್ ಒಂದ ಏನ್ ನಕ್ಷತ್ರ ಹಾಕ್ಬೇಕಂತ ಮಾಡೀನಿ.
ಹ್ಮ.
ಅಕಿ ಆನ್ಲೈನ್ ಇದ ಇರ್ತಾವಲ್ಲ ಆಪಗೋಳ -
ಹಾ ಹಾ ಹಾ
ತರಸೋಮಂತ್ ಹೇಳ್ಯಾರ.
ಹಾ ಆನ್ಲೈನ್ಲ್ಲಿ ತರ್ಸಿದ್ರಿ ಏನ? ಇನ್ನ ಕಮ್ಮಿಬಿಡ್ತವ್ ಮೀಶೋ ಅಂತಥರೆಲ್ಲಾ ತರ್ಸ್ರೆದ ಕಮ್ಮಿ ಬೀಳ್ತಾವ ದಾರಗಳೆಲ್ಲಾ
ಅದ ಅದ ಸ್ವಲ್ಪ ನೋಡೋಮ ದಾರ ಅಲ್ಲ ಅದಕ್ಕ ಮಟಿ ಇದು ಅದಾವ ಮೇಟೀರಿಯಲ್ಗಳು ಅದಾವ ಅಂದ್ರ ಸೂಜಿ ದೊಡ್ ದೊಡ್ಡ ಸೂಜಿ ಮೀಲಿಮೀಟ್ರ ಸೂಜಿ ಅದು - ದಪ್ಪಾ ಬೇಕಂದ್ರ ದಪ್ಪಾ ತೆಳ್ಳಗ ಬೇಕಂದ್ರ ತಳ್ಳಗ.
ಹ್ಮ್ ಹ್ಮ್ ಹ್ಮ್ ಹ್ಮ ನೋಡಕೊಂಡ ನೋಡಕೊಂಡ - ಹ್ಮ್ ಹ್ಮ್ ಕಲಿ ಕಲಿ ಎಲ್ಲರಿಗೂ ಹಾಕಕ್ ಬರಕತ್ತ. ನಂಗೂ ಬಾಳ ಆಸೆ ಅದ ಆದ್ರುವ ಹಾಕೋಬೇಕಂತ ಹೇಳಿ
ಹ್ಮ್ ನಿನ್ನೆ ಕಾವ್ಯನು ಕರೆ ಮಾಡಿದ್ಲ ಹ್ಮ್. ಕಲಿಯವ್ವ ನಂಗೂ ಹಾಕೀಕೊಡಂತಿ ಅಂದ್ಲ ನಂಗು ಕಲ್ಸಂತಿ ಕಲಿ ಮೊದ್ಲ.
ಏ ಆಕೆಗೂ ಗೋರತ್ ನನ್ ಫ್ರೆಂಡ್ ಅಂತ ಹೇಳಿದ್ಲಅಲಾ.
ಅಂದ್ರೆ ನೋಡಿ ಕಲಿಬೋದು ಎಲ್ಲಾನೂ ಒಂದೇ ಸರಿ ಹೇಳಿ ಕೊಡಾಕ್
ಹೌದ ಅಕ್ಕಿ ಒಂದು ಒಂದು ಒಂದ ಪೂರ ಒಂದು ಗರಿ ಹೇಳ್ ಕೊಟ್ಟು ಹೋದ್ಲಕ್ಕಿಗೆ.
ಹ್ಮ್
ಹ ಅವಾಗ ಅಕಿ ಒಂದ್ ಸ್ವಲ್ಪ ಆರಾಮ್ ಇದ್ಲಕ್ ಅವಾಗ ಕಲ್ತಿದ್ಲ ಆಕಿ. ಒನ್ ಲೈನ್ ಹೇಳ್ಕೊಟ್ಲಾಗ ಯಾವತ್ ಒಂದ ಗರಿ ಹೇಳ್ಕೊಟ್ಟೋದಾಗ ವಾಪಸ್ ಅದ ವಾಪಸ್ ಹಾಕ ಆಕಿ ಹಾಕಿಲ್ಲ ಒಟ್ಟ.
ಹ್ಮ್ ಹ್ಮ್ ಹ್ಮ್ ಮತ್ತ
ಹೇಳ್ಬೇಕ. ಆರಾಮದಿಯಲ್ಲ ಅದ ಕಾವ್ಯ ಕೇಳಾತಿದ್ಲ ಆರಾಮ ಇಲ್ಲಿ ಈಗರಕ್ಕಿ ಅಂತೇಳಿ.
ಯಾರ್?
ಕಾವ್ಯಾ.
ಹಾ ಹಾ ಆರಾಮ್ ಆಗೇತಿ ಪೂರ್ತಿ ಕಮ್ಮಿ ಆಗತ ಅದ ಒಂದ್ಚೂರು ಹೊರಗ ಅಡ್ಯಾಡಕ್ ಕಮ್ಮಿ ಮಾಡ್ಬೇಕ ಎಲ್ಲಾರ ಹೊರಗ ಹೋಗಿ ಬನ್ನಿ ಅಂದ್ರ ಅಡ್ಡಾಡಾಕ್ ಎಲ್ಲಿರ ಹೋಗಿ ಬನ್ನಿ ಅಂದ್ರನು ಬಾಳ್ ಸುಸ್ತ್ ಅನ್ಸುತ್ತೆ. ಅದಕ್ಕ ಎಲ್ಲಿನು ಹೋಗಂಗಿಲ್ಲ ಒಂದು ತಿಂಗಳು ಎರಡು ತಿಂಗಳ ಮನೆ ಮನ್ಯಾಗ ಇರ್ತೀನಿ. ಮತ್ತೆ ಹ್ಮ್ ನ ಎಲ್ಲಾಂಗೋಡಿ ಮತ್ತೆ ಏನ್ ಹೇಳ್ಬೇಕು ವಂನಿ ಯ ಕ್ಯಾಲ್ಸಿಯಂಾರ ದಿನ ತಗೋಳಕತಿನನ ನ ಅವನ
ಹ್ಮ್ ತಗೋಬೇಕಕ್ ಮರಿ ಬಾರ ನೋಡ್ ಚಂದ ಆಗ ಇರ್ಬೇಕು ಒಂದ್ ಸ್ವಲ್ಪ
ತಗೊಂಡೀನಿ ನಿನ್ನೆ ಪಪ್ಪಾನೂ ಫೋನ್ ಮಾಡಿದ್ರ ಅಪ್ಪಾಜಿನ ಅರಾಮಂದಿ ಇಲ್ಲ ತೊಗಣ ಕತ್ತ ತಿಲ್ಗಳಿಗೆ ಅಂತಂದ್ರೆ ಹ್ಮ್ ಲೋನ್ ಏನ ಕೊಡ್ತಾರ ಏನಿಲ್ಲ ಅವ್ರ
ಯಾರ
ಲೋನ್
ಯಾವಾಗ ಕೊಡ್ತಾರ ಸಾಲಳ ಅವರು
ಏನ ಸಾಲ ಯಾವಾಗೇನೋ ಒಟ್ಟು ನಾನು ಫೋನ್ ಹಚ್ಚಿದ್ನಿ ರ ಇವತ್ ಬರುತ್ ನಾಳ ಬರುತ್ತ ಅಂತಾರ ಈಗ ನೋಡಿದ್ರ ಜರೂರತ್ ಐತಿ ರತದ್ದು
ಬಾಳ ಅದ ನನಗ್ ಬೇಕಾಗದ ರಕ್ತ
ಹ್ಮ್ ಅ ಮತ್ರದ ಅದ ಅಪ್ಪಾಜಿನ ಅಂದ್ರ ಹ ನೋಡ್ ಹತನ್ೀ ಇವಾಗ ಹೋಗ ನೋಡ್ತೀನಿ ಹೇಳ್ತೀನಿ ನಾಳೆ ಬರ ನಾ ನಾಳೆ ನಾಳೆ ಅಂತಾರೆ ಯಾವಾಗ ಆಗ್ತಾರ ಅ
ಅದ ಕೇಳ್ಬೇಕಕ್ಾಾವ ಐದ ಸಾವಿರ ರೂಪಾಯಿ ಕೊಟ್ಟಿದವಲ್ಲ ಅದ್ ಕೊಟ್ಬ ಬಿಡ್ರಿ ನೀವೇಏನ್ ಹಾಕಲ್ಲ ನಮ್ಗ ಶಿಕ್ಷಣಕ್ ಬಾಳ್ ಬೇಕ ಗೈತ್ ರರಿ ಎ
ಹಂಗೆ ಬರಂಗಿಲ್ಲ ಅಂತ ಹೇಳ್ತಾರ ಅವರು ನಾನ್ ಅದ ಇದ ಇದ್ರ ಸಂಧ ಬೇಕಾಗಿತ್ರಿ ಅಂತೇಳರು ಅಂತ
ಂದೆ
ಹಗ ಬಾಳ ಜರರತ್ ಇತಿಲ್ಲಂತೆ ಹೌದು ಒಂದ್ಸರಿ ಹಿಂಗ ಕಟ್ಟ ಬಳಂಗಿಲ್ಲಮ್ಮ ಅವೆಲ್ಲಾ ಬಾಂಡಗಳು ಮಾಡ್ಸಿರ್ತೇವ್ ನಾವವು ಕೊಡ್ತೀವಿ ಎಲ್ಲಿಗ ಹೋಗಲ್ಲ ಬರುತ್ತ ಅಟಂತ
ಗ್ಯಾರಂಟಿ ಕೊಡ್ಬೇಕಲ್ಲ ಅವರು ಬಂದ ಬರುತ್ತೆ ಎಲ್ಲಿಗೂ ಹೋಗ ಲ್ಲ ಅಂತ ಹೇಳಿ ಹ್ಮ ಹ್ಮ್
ಹ್ಮ ೋಡ ನೀನ
ಹ
ಹ್ಮ್ ಮತ್ತೆ
ನಾಶತಾ ನಾಶತಾ ರೊಟ್ಟಿ ಚೌಳಿಕಾಯ ಪಲ್ಲ
ಜರ
ಮತ್ತ ಇದು ಹ್ಮ್ ಏನಾದ್ೂ ಹ ಇದು ಮುಲ್ಲಂಗಿ ಪಲ್ಯ ಮಾತಾಡ ಮೇರ್ಜಿ ಮುಲ್ಲಂಗಿ ಪಲ್ೆ ಚಳಕಾಯಿ ಪಲ್ೆ ಮತ್ತ ಇದು ತವ್ವಿ ಮಾಡಿದ್ಲು ಕಾರ್ತವ್ಯ ಅಲ್ಲ ಇದು ಹ್ಮ್ ಮೆಂತೆ ಪಲ್ಲ ಇಟ್ಟತವ ಆ ಮೆಂತೆ್ದ ಯ್ ಮೆಂತೆ ಹುಳಿ ಅಲ್ಲ ಫುಲ್ ಇದು ಇರ್ತಾ ಇಡ್ತ ಅಲ್ಲಾ ಮುಂಚಿ ಕಾಯಿ ಪಲ್ಯ ಅವನ್ನೆಲ್ಲಾ ಟ್ಟ ಹುಂಚಿ ಇಟ್ಟ ಇದು ಮಾಡ್ತಲ್ಲ ಅಂಗಚಾರ ಗಟ್ಟಿಿತಾವವಿ ಮಾಡಿದ್ಲು ಬಿಸಿ ರೊಟ್ಟಿ ತುಪ್ಪ ಕೊಂಡ ತಿಂದು ಬಂದೆ
ಹ್ಮ್ ನನ್ ತಿನ್ಂತಿಂದ್ರೆ ದಪ್ಪ ಆಗ್ತಿ ನೋಡವಣ
ನಾಂದ್ರರು ಎಷ್ಟ ತಿಂದರು ದಂಪನ ಆಗಲ್ಲ ಐವತ್ತರು ಕೆಜಿ ಇದ್ದೀನಿ ಇಲ್ಲೋ
ಈ ಮೊನ್ನೆ ನೋಡ್ಕೊಂಡಿನಿ ಮೊನ್ನೆ ಅಲ್ಲ ನಿನ್ನೆ ಐವತ್ತ ಐದ ಆಗೀನಿ
ಹಾ ಹೊಸ ಹೊಸ ಗಾಡಿ ಹಾ ಹಾ ಹಾ
ಹ್ಮ್ ತುಪ್ಪಾಗಿಪ್ಪ ರೊಟ್ಟಿ ತಿಂದರು ಮತ್ತೆ ಆಗಲ್ಲೇನ್.
ಹೌದೌಹೌದು ಯ ಮತ್ತೆ ದಪ್ಪ ಅಕ್ಕೆವ ಅಂತ ಅವಲ್ಲ ಯೋಚನೆ ಮಾಡ್ಬೇಡ
ಹಂಗೇನಿಲ್ಲವ ತಿಂತೇನಿ
ಹೇಳು ಹೇಳ
ಹ್ಮ್ ಏನುಇಲ್ಲ ಮತ್ತ
ಮಾಡ್ಬೇಕು ರೊಟ್ಟಿ. ತಿ ಲಿ ಮಸ್ತ ರೊಟ್ಟಿ ಸಾರ ಪಲ್ಯ
ಪಲ್ಯ ಹಾ ಹಸರು ತರಕಾರಿ ಹಾ ಹಸರು ತರಕಾರಿ ತಿನ್ಬೇಕು ಅದರಿಂದ ಪ್ರೋಟು ತಿನ್ನ ನಿನ್ ಕ್ಯಾಲ್ಸಿಯಮ ಅವೆಲ್ಲಾ ಬರ್ತಾವ. ಹಾ ಅದಕ್ಕ ಮೊರಿಂಗ ಅಂತಾರ ನಿಂಗ್ ಗೊತ್ತನ್ ಮೋರಿಂಗ್ ಹಾ ಹೌದು ನುಗ್ಗಿಕಾಯ ತಿನ್ಬೇಕು. ಅ ಅದ್ರದ್ದು ಒಂದು ಪುಡಿ ಮಾಡ್ತಾರ ವಯಸ್ಸಾದರು ಅವರಿಗೆ ಇದ ಶಕ್ತಿ ಕಮ್ಮಿ ಇರ್ತಲ್ಲಾ ಅದ ಪುಡಿನ ನೀರನೀರನ್ಯಾಗ್ ಹಾಕೊಂಡ್ ಕುಡಿತಾರ ಮೊರಿಂಗಾ ಪೌಡ್ರ ಇದು ಪುಡಿ ಅಂತೇಳಿ.
ಹ್ಮ್ ಹ್ಮ್ ಹ್ಮ್ ಹಂಗಿಗದ ಕೆಲ್ಸ ಬರುತ್ತ ಬಿಡ ಹ್ಮ್ ಹ್ಮ ಮತ್ತ್
ಮತ್ತ ಹೇಳ್ಬೇಕು.
ಮತ್ತ
ಮತ್ತೆ ಹಾಲು ಕೂಡ ಲಾಗಿ
ಹಾಗದು ಹ ಹ್ಮ್ ಮೇಡಾಮ್ ಎಲ್ಲರ ಸಿಕ್ರ ಆಯುರ್ವೇದಿಕ್ ಅಂಗಡಿ ಸಿಗುತ್ತೆ.
ಹಾ ಅಡ್ಡನ್ ಇದು ಮೋರಿಂಗ ಇದು ಪುಡಿ ಹೇಳಿದ್ ನಾನು ಅದನ್ನ ತಗೊ ಬರ್ತಾರ ದೊಡ್ಡ ದೊಡ್ಡರೆಲ್ಲಾ ಇದ ಹ್ಯುಮಿನಿಟಿ ಶಕ್ತಿ ಇಲ್ಲ ಅಂತ ಹೇಳಿ. ಹ ಹ ಅದ್ ತಗೊಬಂದು ಮಾತ ಹೇಳು.
ಹ್ಮ್ ಹ್ಮ್ ಮತ್ತ ಮತ್ತೇನಿಲ್ಲವಾ ಅಷ್ಟೇ ಕುಡಿದ್ ನೋಡ್ತೀನಿ ನಾನು ಒಂದ್ಸರಿ ಅದನ್ನ ತಗೊಂಡ್ ಬರ್ತೀನಿ ಆಯುರ್ವೇದಿಕ್ ಅಂಗಡಗ
ಚಲೋ ಸ್ವಲ್ಪ ಶಕ್ತಿ ರಕ್ತ ಕಮ್ಮಿ ಆಗಿ ಚಲೋ ಶಕ್ತಿ ಬಂದರೆ ಅದನ್ನ ಸ್ವಲ್ಪ ದಿನ ತಗೊಬಹುದು ಒಂದ ತಿಂಗಳ ಗಟ್ಲ
ಹ್ಮ್
ಮತ
ಹ್ಮ ಮತ್ತ ಹೇಳ್ಬೇಕವಾ ಈ ಹೊರಗ ಹೋಗ್ಬೇಕ ಒಂದ ಸ್ವಲ್ಪ.
ಹ್ಮ
ಅಲ್ಲಿ ನಮ್ಮ್ಊರಾಗ ಮಾವಿರಂಗಡಿ ಒಳಗ ಇವು ಬಂದವು ಆಷಾಢದ್ದು ಆಫರ್ ಇಟ್ಟಾರ ಅಲ್ಲಿ ಹೋಗ್ ಬರ್ಬೇಕು ಈಗ ಹಾ ಕಾವ್ಯಂದ ಚಾಲರ್ಗಳು ಬಟ್ಟಿಗಳು ಬೇಕಂತ ಅದಕ್ಕೆ
ಹ
ಹಡ ಹಓ್ ಬಂದನಾಗ ಹೇಳ್ತೀನಿ ಹಾ ಹಷಾಡಿದ್ದು ಏ ಹ ಮಾಡ್ತೇನೆ
ಇಲ್ಲಾಂದ್ರೆ ಫೋಟೋ
ಹಾ
ಸರ್ ಎ
ಇಲ್ಲ ಹಾ ಸರಿ ಸರಿ ಇಡ